ಹಲೋ ಹಾ ಸರ್
ಸರ್ ನೀವೇನಾದ್ರು ಮಧ್ಯ್ಯದಲ್ಲಿ ಏನಾದ್ರೂ ಕಟ್ಕಿಟ್ ಮಾಡ್ಬಿಟ್ರೆ ನಂಗ ಬಿ ಪಿ ಹೆಚ್ಚುತ್ತೆ ಬಿ ಪಿ ಹೆಚ್ಚುತ್ತೆ ಗೊಳಗ ನೋಡ ಬಿಡಿ ನಾನೇ ಏಳಗ್ ಗಂಟ ಸುಂಗಿದ್ ಬಿಡಿ
ಹಾ ಹೇಳಿ ಸರ್ ಹೇಳಿ
ಸರಿ ನಾ ಗಗಳಗಳಗ ಮಾತ್ರ ಫೋನ್ ಮಾತ್ರ ನೋಡ್ಬೇಡಿ ನಾನ್ ಹೇಳ ಗಂಟು ಸು್ ಇದ್ಬಿಡಿ ನಿನ್ ಪಡ ನೀವು್ ಮಾತಾಡ್ತೇವ್ರರಿ ಓಕೆನಾ ಹ ಮತ್ತೆ ಇವಾಗ ಏ ಏನ್ ಮಾಡ್ತಿದೀರಾ ಎಲ್ಲಾರೂ
ಸರ್ ನಮ್ ಫ್ರೆಂಡ್ಸ್ನೆ ಎಲ್ಲಾ ಮೆಜೆಸ್ಟಿಕ್ ಬಂದಿದ್ದೀವಿ ಬಂದ್ರಲ್ಲೇ ಹೊಓಡ್ಬೇಕಿದತ್ತು ಸರ್ ಇವಾಗ ಹಾ ಹ ಸರ್ ಯಾಕೋ ಟ್ರೈನ್ ಎಲ್ಲ ಬುಕ್ಕಿಂಗ್ ಆ ಹೋಗ್ರ ಜನರಲ್ ಸಿಗುತ್ತೆ ಜನರಲ್ ಅಲ್ಲಿ ಕೂತ್ಕೋ ಹೋಗಕ್ ಆಗಲ್ಲ ಸರ್ ಫುಲ್ ರಶ್ ಇರ್ತಾರೆ
ಹ ಏನ್ ಆರಾಮ ಅಲ್ಲಿ ಕೂತ್ಕಳ ಒಂದು ಇದ್ರ ಕೂತ್ಕೊಳ್ಳುದು ಒಂದ ಬಸ್ಸಲ್ಲಿ ಕೂತ್ಕೊಳ್ಳೋ ಒಂದು ಇದ್ರ ಕೂತ್ಕೊಳ್ಳೋದು ಒೆ
ಇಲ್ಲ ಸರ್ ಮುಸಲ್ ಆದ್ರೆ ಕ್ರೌಡ್ ಕಮ್ಮಿ ಇರುತ್ತೆ ಸ್ಲೀಪರ್ ಕಾಚ್ ಮಾಡೋರೆಲ್ಲ ಮನಿಕ ಹೋಗ್ತಾರೆ
ಹ
ಹಾ
ಹಳ
ಹಾ ಆಯ್ತ
ಹೋಗಂಬ ಹ ಮೈಸಮ್ಮಿ ಹದ ಬಸ್ಸ ಇದು ಟ್ರೈನು ಆ ಬುಕ್ ಬುಕ್ ಮಾಡಿದ್ರು ಆದದ್ರೆ ಇದಾಗ್ಬಿಟ್ಟದ ಸೀಟ್ ಸಿಕ್ಕಿಲ್ಲ ಮಾಮೂಲಿಗ ಇದ್ ಮಾಡ್ಕೊೋಯ್ತವ್ರ
ಟ ಬುಕ್ ಮಾಡ ಯಾರ್ ಸರ ಹಲೋ ಹ ಹ ನೇನ ನೀ ಇಲ್ಲ ಸರ್ ಇನ್ನ ಹೋಗ್ತಿಲ್ಲ ಮೆಜೆಸ್ಟಿಕ್ಲ್ಲ ಇದೀವಿ
ಹಾಂ
ಮೆಜೆಸ್ಟಿಕ್ ಅಲ್ಲಿ ಇದೀವಿ
ಇನ್ನುೂ ಹೋಗಿಲ್ವಾ
ಇಲ್ಲ ಸರ್
ಪುತಾತ ಮಾತಾಡ ಹಂಗ ತಕಣ ಸಿನಿ ನಾರ್ಮಲ್ ಆಗೇ ಮಾತಾಡಪ್ಪಾ ಹ ಇನ್ನು ಸೇರಿಲ್ಲಾನು ಹ
ಇಲ್ಲ ಸ ಇವಾಗ ಬುಕ್ ಮಾಡ್ಬೇಕಕ್ ಸರ್ ಬಸ್ಸು
ಈ ಬುಕ್ ಮಾಡ್ಬೇಕು
ಹಾ ಸರ್ ಟ್ರೈನ್ ಬುಕ್ ಮಾಡಿದ್ವಲ್ಲಾ ಅದು ಅವೈಲಬಲ್ ಇಲ್ಲ ಸರ್ ಬುಿಂಗ್ ಆಗೋೋಗ್ತೈು
ಅದ್ ಕೆಟ್ಟೋಗ್ಬಿಟ್ಟಿದ್ದಸ
ಹ ಸ
ಆರ ಆ ಟ್ರೈನು ಅರ್ಸ್ತ ಹೋಗದ ಸರ್ ಬಡ ಇತ್ತೆಗೆ ಹ್ಮ
ಸ ನಿಮ್ ಸ್ನೇಹಿ ಹತ್ರ ಕೊಡಿ
ತಯಾಕೆ
ಒಡಿಿಸ್ರ್
ಅವ್ರ ಮತ್ತಗರ ಅವರು
ಹ ಸರ್ ಸರ್ ನೀವು ಏ ಏ ಏ ಏ ನೀವ್ ಏನ್ ಮಾಡ್ತಿದೀರ ಸರ್
ನಾವು ಆ ಸೈಕಲ್ ಹೊಡಿತಾವಿ
ಹ ಸರ್ ನಿಮ್ಮ ಆ ಆ ಕಡೆ ಮಳೆ ಎಲ್ಲ ಬರ್ತಿದೆಯಾ ಸರ್
ಹಾ ಮಳೆ ಎಲ್ಲಾ ಚೆಂದಾಗ ಆಗಿದೆ ಸರ್ ಬೆಳೆ ಎಲ್ಲಾ ಸೂಪರು
ಮತ್ತ ಸಾರ್ ಇವತ್ ಮಳೆ ಇವಾಗ ಬಂತ ಇವಾಗ
ಹಾ ಏನ್ ಊಟ ಏನ್ ಮಾಡಿದ್ರಿ
ಸರ್ ಇನ್ನ ಊಟ ಮಾಡಿಲ್ಲ ಮಳೆ ಬರ್ತಿದೆ ಹೇಳಿ ಆಕಡೆ
ಮಳೆ ಬರ್ತಿದ
ಮತ್ತೆಲ್ವಾ ಸರ್ ಹ ಹೇಳ ಬಿಸಲಡಿತ ಸರ್
ಹಾ
ಹಾ
ಬಿಸ್ಲುಡಿತು ಸರ್
ನಾವು ಇನ್ನ ಊ ನಾವ್ ಏನ್ ಮಾಡಿದ ಸಾರ್ ಎಲ್ಲ ಮಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಾಗ್ ಕೂತಿದೀವಿ ಬುಕ್ ಮಾಡಿ ಅಂದ್ರ ಇನ್ನು ಇ ನೋಡ್ತಾರ ಸರ್ ಏನ್ ಮಾಡ್
ದುಡ್ಡು ನಿಮ್ಮ ಹತ್ರ ಇದೆ ಬಿಡಿಿಸ
ಗೊತ್ತಿರ್ರಗತೆವಕ್ಷಾರ್ ಯಾವತ ಇದ್ರು ಆ ಮಲ್ಲೆಸ ಅಲ್ಲೇ ಅವನ ಸರ್ ಆಮ ಯಾವ್ಯಾರದಲ್ಲ ಅವ್ನ ಅಲ್ಲೇ ಅವ್ನ ಇಲ್ಲಿ ಬಂದೇ ಅಲ್ಲ ಹುಡರ್ಗ ಬಂದಾರ ಏನ್ ನೋಡವು ನಿಮ್ಮ ನಿಮ್ಮ ಮಲಸ
ಇನ್ನುೂ ಬಂದಿಲ್ವಾ
ಹ ಹಾ ಸರ್
ಹಬ್ತ್ತಾರ ಬಿುಡಿಿಸ
ಸರಿ ಕಾಫಿ ಟೀ ಎಲ್ಲ ಕುಡುದ್ರ
ಕಾಫಿ ಟೀ ಎಲ್ಲ ಆಯ್ತು ಸರ್ ಸರ್ ನಿಮನ್ ನೇಮು ಸರ್ ನಿಮ್ ನೇಮು
ಸಾರ್ತ್ ಸಾರ್ ನಮ್ ನೇಮ ಯಾವ್ದೋ ಒಂದು ಗದ್ದೆಗ್ ಹೋಗಿದೀರಾ
ಹಾ ಗದ್ದೆಗೆ ಹಯ್ಸ
ಹಾ ಉದ್ದೆಲ್ಲ ಹೆಂಗೈ್ತೆ ಸರ್
ಉದ್ದು ಕುಸಿದ ಮೀಸಾ ನಿಮ್ ಕುಸಿದರಲ್ಲಾ
ಕುಯಸಿದ್ರಾ ಏನ್ ಇಷ್ಟ್ ಬೇಗ ಕುಯ್ಸಿದಿರಾ ಇನ್ನು ಆಗಿಲ್ಲ ಅಂತಿದ್ಲಿ
ಅಲ್ಲ ನೀವು ಖುಷಿದಿರಲ್ಲ ಅದಕ್ಕೆ
ಆಯ ಹ ಸರ್ ಅದ್ಕ ಸರ್ ಮಳೆಗಲ್ಲ ಹೋಯ್ತಾ ಏನು
ಹಾ ಯಾರ ಒಂದ ಮಧ್ಯಾಹ್ನ ಬಂದಿತ್ತು
ಹಾಂ
ಅದ್ ಹೊಂಟೈತಿ ಸರಾಗಿ
ಅಂದ್ರೆ ಜೋರಾಗಿ ಏನ ಇಲ್ಲತಾನೆ
ಏ ಜೋರ್ ಮಾಮೂಲಿ ಸ್ವಲ್ಪ ಸ್ವಲ್ಪ ಸಿಪರು
ಹಾ ನಿಮ್ದ ಏನ ತ್ಯಾಮ ಆಯ್ತ ಸರ್ ಹೊದಯ್ತ
ತ್ಯಾ್ ಬಿಡಿ ಸರ್ಮ್ ಒ್ ನಲ್ವತ್ ಕುಂಟಲ್ ಬೆಳೆದಾಕಿದ ರರಿ
ಹ ಸಾರ್ ಅವ್ರ ಕೈ ಕೊಡಿ ಸರ್ ನಿಮ್ ಫೋನ್
ನಿಮ್ ನಲ್ವತ್ ಕ ಕುಂಟಲ್ ಬೆಳದಾಗ್ತರಿ ನಿಮ್ ಹೆಸರು ಮಾಯಾ ಸಮಯ ಅತ್ತ ತಾನೆ
ಇಲ್ಲಸ
ಏ್ ಮಾಸವಾಮಿ ಎ ಅಲ್ವಾ
ಇಲ್ಲ ಸರ್ ಇಲ್ಲ
ಹ ಅಕೌಂಟ್ಗೆ ಡೆಬಿಟ್ ಏ ಮಾಡ್ತನ್ ಬಿಡಿ ಇದನ್ನ ಅದಪ್ಪಾ ಉದ್ ಮಾರ್ಬಿಟ್ಟು
ಹ ಸಾರ್ ನಾವ್ ಎಲ್ಲಿ ಸರ್ ಒಂದ್ ಸ್ವಲ್ಪ ನಾವು ಅನುಕೂಲವಸ್ತರು ಇಲ್ಲ ಸರ್ ಒಂದ್ ಸ್ವಲ್ಪ ಬಡವರು ಇದೀವಿ ಅದಕ್ಕೋಸ್ಕರ ಸರ್ ಒಂದ್ ಸ್ವಲ್ಪ ಹೆಂಗ ಹೆಂಗ ಆನ್ಲೈನ್ ಅಲ್ಲಿ ಈ ತರ ವರ್ಕ್ ಪಾರ್ಟ್ ಟೈಮ್ ಯಾವ ಸಿಕ್ಕ್ರೆ ಮಾಡ್ತಿದರಿ
ಹ್ಮ್ ಹಾ ಹೇಳಿ ಸ ಕೊಟರು ಕಣ ಹೇಳಿ ಈಗ ನಮ್ ನಮ್ ಸೈಡ್ ಹೇಳಿ
ಹಾ ನಿಮ್ಮನೇಹ್ರ ಏನು ಸರ್ ಹಂಗೆಲ್ಲ ಬಂದಿು
ನೀ ಹೋಗ್ಬರ್ತ ಇಲ್ಲ ಹಾ ರೆ ಶಿವನ್ ಕ ಬ ನಾ ನೆಕ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋಗ್ ಲಿ ಹಾ ಹೇಳಿ ಸರ್ ಇವಾಗ ನಾವು ಇಲ್ಲೇ ಕಾವಲಿ ಕಡೆ ಬಂದಿದ್ವು ಅಂದ್ರೆ ಮನೇಲಿ ಕೂತು
ಡ ಮುಗಿಸ್ರ
ಬೋರ್ ಹೊಡಿತಲ್ಲ ಸಿರ್ಗಾಡ್ಕ ಬರವ ಅಂತ ಬಂದು ಆದ್ರೆ ಇವ್ ಾನ ಇವ್ನು ಅಲ್ಲೇ ಇದ್ದ ಫಸ್ಟ್ೇ
ಹಾ ಸರ್ ಸರ್ ಆ ಕಡೆ ಮಳೆ ದಾ
ಮಳೆ ಏನಿಲ್ಲ ಆ ಕಡೆ ನಿಮ್ ಕಡೆ
ಹ ಇಲ್ಲಿ ಹಯ್ತತ್ತು ಸರ್ ಅದ್ಕ್ಕೆ ಕೇಳಿದ್ದು ಕರೆಕ್ಟ್ ಆಗ ಹೇಳಿ ಸರ್ ರಿಯಲಿ
ಹಾ ಸರ್ ಇಲ್ಲ ಹಯ್ತ ಇಲ್ಲ ಇಲ್ಲಿ ಮಾಡನ್ ಇಲ್ಲ ಏನಿಲ್ಲ ಸಿಂಪಲ್ ಆಗೈತೆ ಅಲ್ ಮಳೆನಾ
ಮಳೆ ಬರ್ತಿತ್ತು ಸರ್ ಹನಿಾಕ್ಬಿಟ್ಟುೋಯ್ತು ಇವಾಗ ನಿಂತಾಗೈತ
ಪರವಾಗಿಲ್ಲ ಹಾಗಾದ್ರೆ
ಪರವಾಗಿಲ್ಲ ಸರ್ ಏನವ್ರೀ ಬುಕ್ ಮಾಡ್ಕೊಂಡುಸ್ ಊಟ ಮಾಡಿಲ್ಲ ಸರ್ ಊಟ ಮಾಡ್ಬೇಕು
ಇನ್ನು ಇವಾಗ ಬುಕ್ ಮಾಡಿದ ಇನ್ನು ಎಷ್ಟ್ ಗಂಟೆಗೆ ಬಸ್ಸ
ಏನಿದ್ರು ಎಂಟು ಒಂಬತ್ ಗಂಟೆ ಮೇಲೆ ಸರ್ ಇನ್ ಬಸ್ ಇರೋದು
ಒಂಬತ್ ಗಂಟೆ ಮೇಲೆ ಬುಕ್ಕಿಂಗ್ ಬಸ್ ಇರೋದು
ಸಾರ್ ನಾವು ಇವರು ನೋಡ್ಕೊಂಡ್ ಹ ತಪ್ಪ ಮಾಡಬಿಟೊ ಸಾರ್ ಈಗ ಕರೆಕ್ಟ್ ಆಗ ಈಗ ಮೈಸೂರಿಂದಾನೇ ಆಯ್ತೆ ಸರ್ ಟ್ರೈನು ಇವ್ರು ನೋಡ್ನಿಲ್ಲ ಅಷ್ಟೇ ಬುಕ್ ಮಾಡೋ್ರು ಕರೆಕ್ಟ ನೋಡ್ಿಲ್ಲ
ಮೈಸೂರಿಂದ ಐತೆ ಟ್ರೈನು
ಹಾ ಸೆಟ್ಲ ಇಲ್ಲ ಸರ್ ಸ್ಲೀಪರ್ಗ ಹೋಗಿದ್ರ ಸ್ಲೀಪರ್ ಬುಕ್ ಮಾಡ್ಕೊಬೋದಿತ್ತು
ಹ ಅಂದ್ರೆ ಅಲ್ಲೇ ಬುಕ್ ಮ್ಯಾಡ್ಬೋಧಿತ್ತ
ಇಲ್ಲ ಸರ್ ಆಲ್ರೆಡಿ ಬುಕ್ಕಿಂಗ್ ಆಗೋಗವೇ
ಹಾ ಮಾತಾವೆಲ್ಲ ಒಂದ್ ತಿಂಗ್ ಅನ್ಕಾನೆ ಬುಕಿಂಗ್ ಮಾಡ್ಬೇಕು
ಹಾ ಏ ನಾ ಮಾಡ ಟೈಮ್ಗೆ ಇದ್ರು ಮಾಡ್ಬೋದಿತ್ತು ಸರ್ ಆದ್ರೆ ಇವ್ರು ಕರೆಕ್ಟ್ ನೋಡ್ಲಿಲ್ಲ
ಹಾ ಮಾಡಿಲ್ಲ
ಇನ್ನೇನ್ ಮಾಡಕಾಯ್ತಿದೆ ಇವಾಗ
ಹ ಸರ್ ಏನ್ ಸರ್ ವಾತಾವರಣ ಇಲ್ಲಿ ಹಿಂಗೈತೆ ಏನ ಏ ಹೇಳ್ಬೇಕು ಅಂತಂದ್ರೆ ಸರ್ ನಮ್ ಹಳ್ಳಿನೇ ಬೆಸ್ಟ್ ಸರ್
ಹಾ
ಯಾವ್ದಾದಕ್ಕೂ ಅನುಕೂಲವಾಗಿರುತ್ತೆ ಇವಾಗ ಬಸ್ ಮಿಸ್ ಅದ್ರ ಆಟೋ ಇಲ್ಲಾಂದ್ರೆ ಯಾವ್ದಾದ್ರು ಒಂದೊಂದೊಂದಂದು ಸಿಗ್ತಾ ಇರುತ್ತೆ ಇಲ್ಲಿ ಒಂದೆ ಕಾಯಬೇಕ ತುಂಬಾ ಸಮಸ್ಯೆ ನಮ್ ಸಿಟಿ ಕಡೆ ಬಂದ್ರೆ
ಇವಾಗ ಏನ್ ಮಾಡ್ತಿದ್ರ ಎ ಎ ಎಲ್ಲಾದ್ೂ ಏನ್ ಮಾಡ್ತಿದ್ರ ಇವಾಗ ಎಲ್ಲಾರು ಏನ್ ಮಾಡ್ತಾ ಇದೀರ ಇವಾಗ ನೀವು
ಎಲ್ಲಾರು ಏನ್ ಮಾಡ್ತಿದೀವಿ ಅಂತಂದ್ರೆ ಜೆಸ್ಟಿಕ್ ಯಾವವು್ದೋ ಒಂದು ಇದು ಕರ್ಕೊಂಡ್ ಹೋಗ್ತಾರೆ ನಮ್ಮ ಸ್ನೇಹಿತರು ಜೊತೆಲಿ ಹೋಗ್ತಾ ಇದವಿ
ನಡ್ಕೊಂಡು ಹೋಗ್ತಾ ಇದಿದ್ದೀರಾ ಈಗ್ಲೂ
ಹಾ ಸರ್ ಮೆಜರ್್ಟಿಕ್ ನಡ್ಕೊಂಡ್ ಹೋಗ್ತವಿ
ಮೆಜೆಸ್ಟಿಕ್ಗ್ ನಡ್ಕೊೋತೀರ ಮೆಜೆಸ್ಟಿಕ್ಂಗ ನಡ್ಕೊ ಹೋಗತಿದರ ಹಾ ಕೈ ಆಗಲ್ಲ ಹೇಳಿಡ ತಳ್ಕೊಂಡು ಆಗಲ್ಲ ಗಣ ಹೇಳ ಹಾಗಲ್ಲ ನಿಗ ಮೊದಲೇ ಕೈ ನೋ ಇದು ಆಯ್ತು ಹೇಳ ನಿಜ ಅದೇ ಇ ವು ಎಕ್ಸಸೈಸ್ ಮಾಡ್ರಕ್ಕೆವು ಜತಿನೇ ಆಗಲ್ಲ ಬಾಳ ತಳ್ಕೊಂಡ ಸುಮಾರಿಗೆ ಹಾ ಸ್ಥ ಸೂಪ ಹ ಅಲೋ
ಹಲೋ ಹಾ ಸರ್ ಮೈಸೂರಿಂದ ಬೆಂಗ್ಗಳೂರ್ಗೆ ಜರ್ನಿ ಮಾಡನವಲ್ಲ ಸರ್ ಟ್ರೈನಲ್ಲಿ
ಹಾ
ಸರ್ ಏನೋ ಒಂದು ಮನಸ್ಸಿಗೆ ಒಂಥರ ಹ ಒಂದು ಉತ್ಸಾಹ ಉತ್ಸಾಹ ಸಿ ಹ ಸ
ಹಾ ಸರ್ ಆಮೇಲೆ ಇನ್ಯಾವ್ ತರ ಫೀಲ್ ಯ್ತಿ ಸರ್ ನೀವು ಇವಾಗ ಫ್ರೆಂಡ್ ಜೊತೆ ಹೋಗಿರ್ತಿದ್ರಲ್ಲಾ
ಹಾ ಸರ್
ಟ್ರಿಪ್ಪಲ್ ಏನೇನ್ ನೋಡ್ಬೇಕು ಅನ್ಕೊಂಡಿದೀರಾ ಸರ್ ನೀವು ಇವಾಗ
ಸರ್ ನಮ್ ಮಂತ್ರಾಲಯ ನೋಡಿಲ್ಲ ಸರ್ ಅದಕ್ಕೆ ನೋಡ್ಬೇಕು ಅಂದನ್ಕೊಂಡೆ ಬಂದಿದೀವಿ ಸರ್ ನಮ್ ಸ್ನೇಹಿತರ ಜೊತೆ ಹಾ ಸರ್
ಯಾರರು ನಿಮ್ ಸ್ನೇಹಿತರು ಎಷ್ಟ್ ಜನ ಹೋಗ್ತಾ ಇದ್ರ ಸರ್
ನೈನ್ ಮೆಂಬರ್ಸ್ ಆಯ್ತಿದವಿೀ ಸರ್
ನೈನ್ ಮೆಂಬರ್ಸು
ಹಾ
ಏನ್ ಸರ್ ಪರವಾಗಿಲ್ಲ ಸರ್ ಹಾಗಾದ್ರೆ ಬಸ್ ಸರ್ ಎಷ್ಟು ಜನ ಇಿಡುತ್ತೆ ಸರ್ ಹಾಗಾದ್ರೆ ಎಲ್ಲರಿಗೂ ಬುಕ್ಕಿಂಗ್ ಒಂದೇ ಬಸ್ಸಲ್ಲಿ ಆಗೈತಾ
ಹಾ ಆಗುತ್ತೆ ಸರ್ ಕನ್ಫರ್ಮ್ ಮಾಡ್ತೀವಿ ಸರ್ ಇನ್ನೊಂದೊಗಳದಗ
ಅದಕ್ಕೂ ಕನ್ಫರ್ಮ್ ಕನ್ಫರ್ಮ್ ಮಾಡ್ಬೇಕಾ ಬಸ್ಗೂ ಬ
ಸಾರ್ ಇವಾಗ ಇನ್ನೊಂದ್ ಬುಕ್ ಅಲ್ಲಿ ಸೀಟು ಎಂಟ್ ಸೀಟ್ ಖಾಲಿ ಆಗತೆ ಸರ್ ಬುಕ್ ಮಾಡ ಸರ್ೀ ಬೇರೆ ಬುಕ್ ಮಾಡ್ಬಿಟ್ರ ಸರ್ ಹ ಆಮೇಲೆ ತಿರ್ಗಿ ಇನ್ನೊಂದ ಬಸ್ಸಲ್ಲಿ ಬುಕ್ ಮಾಡಿದೀವಿ ಸರ್
ಹಾ ಎರಡು ಬೇರೆ ಬೇರೆ ಬಸ್ಸ ಬುಕ್ ಮಾಡಿದರಾ ಹಾ ಇವರು ನಮ್ಮ ಬಸಂತ ಮತ್ತೆ ಡಾಕ್ಟ್ರು ಏಹೇ
ಹ
ಹಾ ಇನ್ನೇನ್ ಸರ್ ಹಾಗಾದ್ರೆ ಸಮಾಚಾರ ಇನ್ ಯಾವತಾರ ಸರ್ ಹಾಗಾದ್ರೆ
ಇನ್ ಮುಂದೆ ಏನಿದ್ರು ಸರ್ ಬೆಂಗಗಳೂರ್ ಟು ಮಂತ್ರಾಲಯ ಇನ್ನು ಜರ್ನಿ ಮಾಡವಕ್ ಸರ್ ನಾವವು ಏನಿದ್ರು ಬೆಳಗನ ಜಾವಾನೆ ಸರ್ ಹೋಗ ಕಲ್ಪತ್ ನಾವ್
ಹಾ ಅಂದ್ರೆ ಆರ್ ಗಂಟೆಗೆ
ಹಾ ಕಲ್ಪ್ತೀವಿ ಸ
ಆರ್ ಗಂಟೆಗೆ ಹದ್ ತಲುಪ್ೀರಾ ನೀವ ಹೋಗದ್ರೆಗಾರ ನ್ದೇಗ ಹಾ ಹಾ
ಮುಂಜಾನೆ ಸೊಗಸಲು ಹೋದ್ರೆ ಸಾರ್ ಮನಸ್ಸಿಗೆರ ಉತ್ಸಾಹ
ಉತ್ಸಾಹ
ಹಾ ಸ
ಹಾ ಇನ್ನೇನ್ ಸರ್ ಹಾಗಾದ್ರೆ
ಎಡೆಷ
ಸಮಾಚಾರ
ಹೇಳ್ಬೇಕು ಸರ್
ನೀವ ಹೇಳ್ಬೇಕಕ್ಸ
ಏನ್ ಸಾರ್ ಟ್ರಾಫಿಕ್ ಜಾಮು ಏನ್ ಸಾರ್ ಇಲ್ಲಿ ಜನ ಸಂಖ್ಯೆ ಒಲ ಸರ್ ಒನ್ ಲಾಖ
ಹಾ ಸರ್ ಹಾ ಹೇಳಿ ಹೇಳಿ ಸರ್
ಏನಿಲ್ಲ ಸರ್ ಇವಾಗ ನಾವು ಹಾ ನಮ್ಮ ಪಯಣ ಇವಾಗ ಎಲ್ಲಿಗೆ ಸರ್ ಹೋಗ್ತಿರುವ ಚಿಕ್ಕಪೇಟೆ ಚಿಕ್ಕಪೇಟೆ ಹೋಗ್ತದ್ವಿ ಚಿಕ್ಕಪೇಟೆ ಹೋಗ್ತಿದ್ದವಿ ಇವಾಗ ಮ ಚಿಕ್ಕ
ಮೆಜೆಸ್ಟಿಕ್ ಇಂದ ಚಿಕ್ಕಪೇಟೆಗೆ ಹೋಗ್ತಿದ್ರ ನಿಮ್ದು ಕರೆ ಮುಗಿತು ಸರ್ ಇವಾಗ
ಹಾ ಸರ್ ಸರ್ ಓಕೆ ಸರ್ ನೀವ್ ಮಾಡಿ ಸರ್ ಹಂಗರ್ತೀವಿ ಹಾ ಸರ್
ಹ ಹ ನೀವ್ ನಂಬರ್ ಪಿಕ್ ಮಾಡಿ ನಮಗೆ ಕಾಲ್ ಮಾಡಿ ಹೇಳ್ತನಿ ಕಾಲ್ ಮಾಡ್ತಿ ಗ ಸರಿ ಸರ್ ಕಟ್ ಮಾಡಿ ಯಾರ ಮ ಮಾಡ
ಹೌ